ಹಲೋ ರೀ ನಮಸ್ಕಾರೇ ಎಲ್ಲ ಆರಾಮಲ್ಲ ರೀ
ಹಾ ಆರಾಮ್ ನೋಡ್ರೀ ನೀವು ಆರಾಮ
ಎಲ್ಲಾ ಆರಾಮ್ ನೋಡ ರಿ ಏನ್ ಮಾಡಾತ್ತರಿ ಬೆಳಗಿನ ಶುಭೋದಯ
ಶುಭೋದಯಗಳು
ಆಯುರ್ವೇದಿಕ್ ಹಓತ ಕದಂತರಿ
ಹಾ ರೀ ಆಯುರ್ವೇದಿಕ್ ಮಾಡರ್ನ್ಸ್ಪ ಎಲ್ಲ ಓದ್ಕೊತಕೊಂತ ಕುಂತಿವ್ರಿ ಮೆಡಿಕಲ್ ಸ್ಯಾಲರಿ ಸ್ವಲ್ಪ ಓದ್ಬೇಕಾಗತ್ತೆ
ಓಕೆ ಓಕೆ ಮತ್ತೆ ಹೆಂಗ ರೀ ಈ ಮತ್ತೆ ಏನ ರೀ ಮ ಆಯುರ್ವೇದಿಕ ಮತ್ತೆ ಮೊಡರ್ನ್ ಡಿಫ್ರೆನ್ಸ್
ಆಯುರ್ವೇದಿಕ್ ರೀ ನಮ್ದು ಎಲ್ಲಾ ಹಳಿ ಕಾಲದ ಟ್ರೀಟ್ಮೆಂಟ್ ಇರ್ತ ಎಲ್ಲಾ ರೂಟ್ ಕಾಸ್ಲಿಂತ ಕ್ಲಿಯರ್ ಮಾಡ್ತ್ವ ಇವು ಮಾಡರ್ನ್ ಇಲ್ಲ ಡೈರೆಕ್ಟ್ ಯಾವ್ದಾದ್ ಒಂದು ಟ್ಯಾಬ್ಲೆಟ್ಸ್ ಬರು ಕೊಡ್ತಾರೆ ಕೆಮಿಕಲ್ ಡರೆಕ್ಟ್ ಅಲ್ಲಿಂದ ಅಲ್ಲೇ ಕ್ಲಿಯರ್ ಆ ತ್ತ್ ಇವು ಮುಂದ್ ಎಫೆಕ್ಟ್ ಬಾಳ್ ಕೊಡ್ತವ ರೀ ಆಯುರ್ವೇದಕ್ ನಿಮ್ ತಲಿಬ್ಯಾನಿ ಇತ್ ಅಂತ ತಿಳ್ಕೋರಿ ನಿಮ್ ತಲಿಬ್ಯಾನಿ ಎದರಲಿಂದ ಬು ಹ್ಯಾಂಗ್ ಬಂತು ಸ್ಟ್ರೆಸ್ ಪ್ರೆಷರ್ ಟೆನ್ಷನ್ ಎದರಿಂದ ಬಂತು ಎಲ್ಲ ಕೇಳಿ ಮಾಡಿ ಯಾಕ್ ಯಾವ್ ತರ ಯಾವ್ ಟ್ಯಾಬ್ಲೆಟ್ ಯಾವ ವಿಷ ಅಂತ ನೋಡಿ ಮಾಡಿ ಕೊಡ್ತರಿ ಆದ್ರ ಮಾಡೋರ್ನ್ ಮೆಡಿಸನ್ ಹೆಂಗಂದ್ರ ಅ ನಮಗೆ ಆಯ್ತ ಡೊಲೊ ಸಿಕ್ಸ್ ಫಿಫ್ಟಿ ತೋಪಾ ತಲಿಬ್ಯಾನಿ ಕಮ್ಮ ಆತ ಅಂದಂಗ ಹಿಂಗ ಇರ್ತವ್ ಇವರ್ ರೂಟ್ ಕ್ರಾಸ್ ಬಗ್ಗೆ ಕ್ರಿಯರ್ ಮಾಡಲ್ರೀ ಇಲ್ಲಿ ಹಿಂಗ್ ಹೇಳಿತೀನಿ ಯಾವದರ ಒಂದು ಎಕ್ಸಾಂಪಲ್ ಯಾವ್ದ್ರ ಹ್ಮ್
ಮತ್ತ ಆಯುರ್ವೇದಿಕ್ ನ ಮತ್ತ ಬಾಡಿ ಮೈಂಡ್ ಸೋಲಿ
ಅಲ ಅಧರ್ ವಿಚಾರವ ಮೂರು ದದುಶಾಂತವ ವಾರ್ತ ಪಿತ್ತ ಕಫ ಅಂತ ಮೂರ್ ಬೇಸಿಕ್ಸ್ ನಿಂತ ನಾವು ತಿಳ್ಕೊಂಡಿ ಮಾಡಿ ಹೋಗ್ಬೇಕತದೆ ಹ್ಮ್ ಹಂಗಿರ್ತೇವಿ ಹಾಡಿದ ಮಾಡನ್ ಮಾಡರ್ನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆದ ರೀ ಆದ್ರೆ ಇದು ಕ್ಯೂರ್ ಕಂಪ್ಲೀಟ್ ಕ್ಯೂರ್ ಇರ್ತದ ರೀ
ಕಂಪ್ಲಿಟ್ವ್ ಕ್ಯೂ ರಾತ್ರಿ
ಹ
ಮತ್ತ ಇದ್ರಾಗ ಆಯುರ್ವೇದಿಕ್ ಒಳ ಪಂಚಕರ್ಮ ಅದ ಇದು ಇರುತ್ತೆ ಅ ಹೇಳ್ತಾರಲ್ರಿ ಪಂಚಕರ್ಮ ಪಂಚಕರ್ಮ ಅ ಎದಕ ಹೆಲ್ಪ್ ಇದಕ ಡೆಟಾಕ್ಸಿಡ್
ಹಾ ರೀ ಈ ತರ ಪಂಚಕರ್ಮ ಅಂದ್ರ ನಿಮಗೆವು ಕಾಲು ಬ್ಯಾನಿ ಕೈ ಬ್ಯಾನಿ ಹಿಂಗ ಏನ್ರ ಇತ್ ಅಂದ್ರೆ ಆಯುರ್ವೇದಕ್ ನಿಂತ ಮಸಾಜ್ ಮಾಡಿ ಬೇರೆ ಬೇರೆ ಟ್ರೀಟ್ಮೆಂಟ್ ಸ ಬೇರೆ ಬೇರೆ ಇರುತ್ತ ನೋಡಿ ಮಾಡಿ ಹ ಹ ರೈಟ್ ಹಾ ಇವ ಐದ್ ನೋಡ್ರಿ ನ ಚ ಇದ ಇದ್ರ ಬೇಸಿಸ್ ಮ್ಯಾಗ ನಿಮಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಸಂಮ್ಮಸಿ ಎಲ್ಲಾ
ಮತ್ತ ನೀವು ಬಡ್ಡಿದಿಂದ ಹಿಡದಕಿತ್ತು ಅಂತಾರಲ್ರಿ ಎಲ್ಲಾ ರೂಟ್ ಪುಲ್ ಎಲ್ಲಾ ಅರಾಮ
ಹಾ ರೀ ಆದ್ರ ಇದು ಆರಾಮ ಆಗ್ ರೈತ್ರಿ ಆದ್ರ ಸ್ವಲ್ಪ ಲೇಟ್ ಮಾಡಿ ಲಾಂಗ್ ಟೈಮ್ ಹಾ ರೀಮ್ಮ ಅದೇ ಪ್ರಾಬ್ಲಮ್ ಈಗಿನ ಜನರೇಶನ್ ಅದೇ ಆಗಲ್ ಹೋಗೇ ನೋಡರಿ ಈಗನ್ ಜನರೇಶನ್ ಈಗ ತಲಿ ಬ್ಯಾನ್ ಆಗ್ಯದಂತ್ರ ನಂಗೆ ಸಂಜೆ ತಕ ಕಮ್ಮ್ ಆಗಬೇಕು ಹಾ ರೀ ಬಾಳ ದಿವಿಸ್ಬೇಕತ್ತದ್ರೀ ಇದು ಆಯುರ್ವೇದ ಟ್ರೀಟ್ಮೆಂಟ್ ಅಂದ್ರೆ ಲಾಂಗ್ ಟರ್ಮ್ ಪೀರಿಯಡ್ ಇದ್ದಂಗ ಹ ಹಂಗೆ ಅದ ನೋಡ್ರ
ಹ್ಮ್ ಹ್ಮ್
ನಿಮ್ದ ಯಾವ್ತರ ಅನ್ಸರ್ ನಿಮ್ಗೆ ಹೆಂಗ ಆಯುರ್ವೇದಕ್ಕೇನ್ ಮಾಡನ್ ರ
ನಂಗ್ ಡಿಫ್ರೆನ್ಸ್ ಪ್ರಕಾರ ಅಕಾರ್ಡಿಂಗ್ ಟು ಆಯುರ್ವೇದ ನೋಡಕತ್ರ ನಮ್ ದೋಷ ಧಾತು ಬಲ ತ್ರಿಬಲ ಇರ್ತಾವ ಇವೆಲ್ಲ ನು ಕಂಪ್ಲೀಟ್ಲಿ ನಾರ್ಮಲ್ ಸ್ಟೇಟ್ ಬ್ಯಾಲೆನ್ಸ್ ಇರ್ಬೇಕು ಮತ್ತ ಆಯುರ್ವೇದಿಕ್ ಹೆಂಗಂದ್ರ ಬಾಡಿ ಮೈಂಡ್ ಸೋಲ ಇಂಟರ್ ಕರೆಕ್ಟ್ ಆಗಿರುತ್ತೆ ಅಷ್ಟೆ ಅ ಮಾಡರ್ ಅಂತರು ಕರೆಕ್ಟ್ ನಿಮಗ್ ಲಿವರ್ದ ಪ್ರಾಬ್ಲಮ್ ಇತ್ತುಂದ ಲಿವರ್ ಇಷ್ಟೇ ಅವ್ರು ಇದು ಮಾಡು
ಹ್ಮ್ ಹಂಗೇ ರೀ ಮಾಡರ್ನ್ ಈನ್ ಜನ್ರೇಷನ್ ಮಾಡರ್ನ್ ಬೆಳಿಯಕತ್ತದ್ರೀ ಆಯುರ್ವೇದಿಕ್
ಮತ್ತ್ ಮಾಡರ್ನ್ ಯಾಕ ಬೆಳತಿತ್ತ ಅಂದ್ರ ಅದು ಫುಲ್ ರಾಪಿಡ್ಲಿ ಜಲ್ದಿ ಕ್ಯೂರ್ ಆತಿತಿ ಅಂದ್ರೆ ಮತ್ತೆ ಜಲ್ದಿ ಕಾಮ್ ಆಗದೆ ಬೇಕಾಗತೇ ಮನುಷ್ಯ ಏನಿದ್ರು ಮನುಷ್ಯ ಈಗಂತೂ ಹೆಚ್ಚ ಅಂ ಸ ಒಟ್ಟ ಜಲ್ದಿ ಜಲ್ದಿ ಒಟ್ಟ ಫುಲ್ ರಾಪಿಡ್ ಬರ್ ಸ್ಪೀಡ್ ಫುಲ್ ಮತ್ತ ಇದ್ರಾಗ ಮಾಡರ್ನ್ ಸರ್ಜರಿ ಅಡ್ವಾನ್ಸ್ ಟೆಕ್ನಾಲಜಿ ಗುಳಗಿ ಪಿಳಗಿ ಜಲ್ದಿ ಕಮ್ ಆಗ ಮೂರ್ ತಾಸ ಒಲಗ ಹಿಂಗಲ್ಲ ಅದಾವ್ರೀ ಬರಾಬರಿ ಆದ್ರ ಮತ್ ಆಯುರ್ವೇದಿಕ್ ಒಳಗ ನೋಡಕ್ತ್ರ ಇವು ಹರ್ಬ ಎಲ್ಲಿ
ಹ್ಮ್
ಎಲ್ಲಿ ಕೊಟ್ಟೋದು ಇದು ಮಾಡೋದು ಲೈಫ್
ಇವು ಪಂಚಕರ್ಮ ಮಾಡಕ್ ಹಂಗ್ಯಾರಿ ಈಗ ನಿಮ್ಮ್ ಕಾಲ್ ಬೇನ್ ಇತ್ತ ಅಂದ್ರೆ ಯಾವ್ದೋ ಒಂದು ಟ್ಯಾಬ್ಲೆಟ್ ಪಂಚಕರ್ಮ ಹೆಂಗಂದ್ರ ನಮಗೆ ಹೆಂಗ ಎದ್ರಲ್ಲಿ ಬಂತು ಏನ್ ಜೆನೆಟಿಕ್ಸ್ ಬಂತು ಎಲ್ಲ ಕೇಳಿ ಮಾಡಿ ಅವ್ ಚೂರ್ಣ ಸಿಕ್ತಾರಂದ ದಿವ್ಸ ಚೂರ್ಣ ಕೊಟ್ಟಿ ಮಾಡಿ ಅದ್ರ ಯಾವ್ದ ಎಣ್ಣೆ ಹಾಕಿ ತಕೊಂಡು ಮಿಕ್ಸ್ ಮಾಡಿ ಹಚ್ಚಿ ಎಲ್ಲ ಒಣಂಗಸಿ ಮಾಡಿ ಪ್ಲಾನಿಂಗ್ ಕಮ್ಮ ಆಗತಕ ಮಾಡ್ ಕಸ್ತರ್ ಪಂಚಕರ್ಮ ಆತರ ಇಲ್ರಿ ಮಾಡರ್ನಾಗ ಸುಮ್ ಒಂದು ಟ್ಯಾಬ್ಲೆಟ್ ಅಂದ್ರ ಒಂದ್ ಮೂರು ಸ್ಪಿ ಕಮ್ಮ್ ಅಂದಗೆ ಮ ನಮ ಹಾ ಇದು ಆ ಆ ಓಲಿನೆಯ ಮೋಸ ಹಾ ರೀ ಎಲ್ಲಾ ಯೂಸ್ ಮಾಡಿದರ ಎಲ್ಲಾ ಎಫೆಕ್ಟ್ ಕೊಡ್ತಾರೀ ಮುಂದೆ ಬಾಳ ಅಂದ್ರು ಏನ್ ಮಾಡಬ್ರ ನಮಗ್ ಅರ್ಜೆಂಟ್ ಹ್ಮ ಇ ಆಯುರ್ವೇದಿಕ್ ಎಂದ್ರ ಸೊಪ್ಪೇ ಟೈಮ್ ತೋಗೋಳ್ರಿ ಒಂದು ವಾರ ಟೈಮ್ ತೋಗೊಳ್ರಿ ಹಾ ಒಂದ್ ವಾರ ಒಂದು ತಿಂಗಳಲ್ಲಿ ಮುಂದಕ್ ಏನ್ ಮಾಡ್ಲಿ
ನೋಡಕತ್ರ ಸೈಂಟಿಫಿಕ್ಲಿ ಕರೆಕ್ಟ್ ಆದ ತಾರಲ್ರರಿ ಫೋಕಸ್ ಮಾಡ್ತೈತಿ ಫಿಸಿಯಾಲಜಿಕಲಿ ಮತ್ತ
ಆದ್ರ ಎಫೆಕ್ಟ್ ಕೊಡದೇ ಅಲ್ರರಿ ಮುಂದ್ ಮುಂದ್ ವಯಸ್ಸ ಆದಂಗ ಬಂತಂದ್ರ ಆ ಎಫೆಕ್ಟ್ ಕೊಡ್ತದ್ರ ಅದು ಹಳ್ಳು ಅದ್ರ ಕೆಮಿಕಲ್ ಏನ ಅವಾಗ ಜರ ತೋರ್ಸ್ಕೊಡ್ತರಿ ಈಗ ಜಲ್ದಿ ತೋರಿಸ್ಕೊಂಡಿಲ್ಲಿ ಈಗಗೆಂದ ನಿಮ್ ತಲಿಬ ಏನಐತೆ ಅಂದ್ರ ಅದ್ರ ಪ್ರಕಾರ ಇಷ್ಟ ಆಗ್ ಬಿಡ್ತ ಸ್ವಲ್ ಡೋಸ್ ಉಳಿತತದ್ರ ಅವ್ರ ಡೋಸ್ ಹಂಗ ಆಗತ್ತ ಅಂದ್ರೆ ಬ್ಲಡ್ ಮಿಕ್ಸ್ ಆಗಿ ಹ ಸ್ವಲ್ಪಲ್ ಕೊಡ್ತದ್ರ ಮುಂದ ಬಾ ಆಯುರ್ವೇದಕ್ಕೆ ಬೆಸ್ಟ್ ರೀ ಆದ ಸ್ವಲ್ಪ ಈಗಿನ ಕಾಲ ಜನ್ರೇಷನ್ಗ ಮಾಡರ್ನ್ ಬೆಸ್ಟ್ ಇನ್ಸೆಂಟ್ಟಮ್ನಾಗ ಎಲ್ಲ ಆಯುರ್ವೇದಿಕ್
ಮೈನಾ ಬರ್ತಾ ಬರ್ತಾ ಮುಂದ್ ಆಯುರ್ವೇದಿಕ್ ಬರೋ ಚಾನ್ಸಸ್ ಅಂತಾರೆ ಬಾಳ ಮಂದಿ ಹೆಂಗ ವೆಲ್ ಎಜುಕೇಟೆಡ್
ಈ ಜನ ಆಯುರ್ವೇದಿಕ್ ಶಿಫ್ಟ್ ಆಗ್ತಾರೆ ಈ ಜರ ಆಯುರ್ವೇದಿ ಬಗ್ಗೆ ಎಲ್ಲಾ ಸರೌಂಡಿಂಗ್ ಇದರ ಬಗ್ಗೆ ಎಲ್ಲಾ ಪಬ್ಲಿಕ್ ಆಯ್ತು ಅಂದ್ರ ಸ್ವಲ್ಪ ಗೊತ್ತಾಗತೆ
ಸೈಡ್ ಎಫೆಕ್ಟ್ ಮಾಡರ್ನ್ ಇ ಎಲ್ಲಾ ಯಾವ ದೇಶದ ಬರ್ತಾವ ಟ್ಯಾಬ್ಲೆಟ್ಸ್ ಅದು
ಹ್ಮ್ ಇವೆಲ್ಲಾ ಹೆಂಗ್ ಪ್ರಿಪೇರ್ ಮಾಡ್ತಾ ಹೆಂಗ ಇಲ್ಲ ಅವೆಲ್ಲ ಸ್ವಲ್ಪ
ಈಗೆಲ್ಲಾ ಹೆಚ್ಚ ಡುಪ್ಲಿಕೇಟ್ಸ್ ಹುಡುಗಿ
ಎಲ್ಲೋ ಪ್ಲಾಸ್ಟಿಕ್ ಟ್ಯಾಬ್ಲೆಟ್ಸ್ ಬಂದಂಗ ಬಂದವ್ರೀ ಈಗ ಅವು ಭಿ ಬಾಳ ಡೇಂಜರ್ ಅದಾರ ಎಲ್ಲಾ ನೋಡಿ ನಮಗ ಇಲ್ಲ ಹೇಳ್ತರಲ್ರಿ ತೋರಿಸಸ್ಕೊಡ್ತಾರಯವು ಟ್ಯಾಬ್ಲೆಟ್ ಹಾಕಿ ಪ್ಲಾಸ್ಟಿಕ್ ಇ ಅಂತಲ್ಲ ನೋಡಿ ನಾವುಿ ಜರ ಇದ ಆದ್ರ ನಾವು ನಾವು ಬಿ
ಆಯರ್ವೇದಕ್ ಇಲ್ಲ ಅಕಸ್ಮಾತ್ಸ ಆಯುರ್ವೇದದ್ದ ಲೇಟ್ ಟ್ರೀಟ್ಮೆಂಟ್ ಇಫ್ ಅಕಸ್ಮಾತ್ ಎಮರ್ಜೆನ್ಸಿ ಏನ್ರೀನ್ ಕೇಸ್ ಬತ್ಂದ್ರ ಅವಾಗ ಏನ್ರೀ
ಅವಾಗ ಆಲ್ಮೋಸ್ಟ್ ಮಾಡಾನೆ ಸಜೆಸ್ಟ್ ಮಾಡ್ಬೇಕ ಯಾಕಂದ್ರೆ ಹೇಳಿಗ್ ಬರ್ಲಿ ಈಗ ಇನ್ನೊಂದ್ ಹತ್ ನಿಮಷ ಸಾಯ್ತ ಅಂದ್ರ ಮನುಷ್ಯನಮ್ ಮಾಡೋಡನೇ ಮಾಡಬೇಕಕ್ಗತ್ರಿ
ಇದು ಮಾಡ ಯಾಕ ಮಾಡರ್ಂತ ಅದೇ ಆರ್ಗನ ಅದೇ ಆರ್ಗನ್ ಸಿಸ್ಟಮ್ಗೆ ನೋಡ್ತ ಇಲ್ಲ ಕರೆಕ್ಟ್ ಆ
ಹಾ ನೀ
ಈಗ ಅಕಸ್ಮಾತ್ ಹಂಗ ಕ್ರಾನಿಕ್ ಕಂಡೀಷನ್ ಇತ್ತ ಅಂದ್ರೆ ಮೆಂ ಮೆಂಟ ಅಂದ್ರೆ ಮೆಂಟಲಿ ಹಿಂಗ ಡಿಸ್ರ್ಡರ್ ಆಗಿದ್ದ
ಆ ಟೈಮಿ ಕೊಡ್ಬೇಕಾಗತ್ ನಮ್ ಮಾಡ್ರನ್ ಆಂಟಿಬಯೋಟಿಕ್ ಕೊಡ್ಬೇಕಾಗತ್ ಮಾಡನ್ ಕೊಡಬೇಕಾಗೈತ್ ರೀ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಹಿ ಕ್ಷನ್ ಯಾವ್ರ ಸ್ಯಾಡನ್ ಆಗಿ ಹ ಕಚಿತ ಮಾಡ್ತಂದ ಸಜೆಸ್ಟ್ ಮಾಡ್ತದೆ ಮೆಂಟ ಆದನು ಮಾಡೋ ಅ್ರೆ ಆ ಟೈಮ ಸ್ವಪ ಆಯುರ್ವೇದಿಕ್ ಸಜೆಸ್ ಮಾಡತತಿರಿ ನೋಡಿ ಮಾಡಿಕೀರ ಅದ ಹಂಗ ಆತರಂತ ಮಾಡಣ ಬರ ಟ್ಯಾಬ್ಲೆಟ್
ಅದ್ರ ದಿನಚರ್ಯಕ್ಕೆ ಹೇೋಗೋತರ ನ ಹೆಂಗ ಯಾವಾಗ ಹೇಳ್ತಿ ಏನ ಐತಿ ಎಲ್ಲ ಟೈ್ ಟೇಬಲ್ ಹಾಕಿ ಇೋಗಾಗ ಈಗ ಮಾಡ್ ಮಾಡ್ ಆಯುರ್ವೇದಕ್ ಮೆಂಟಲಿ ಸ್ಟ್ರೆಸ್ ಅಂದ್ರ ಆಯುರ್ವದಿಕ್ ಸಜೆಸ್ ಮಾಡ್ತೇ ಯಕಂದ್ರೆ ಏ ಕಾಸ್ ಮಾಡಲ್ಲಲ್ರಿ ಫಿಸಿಕಲ್ ಡ್ಯಾಮೇಜ್ ಆಗಲ್ಲ ಏನ ಆಾಗಲ್ಲ ಏನಿಲ್ಲ ಬರೀ ಮೆಂಟಲ್ ಫುಲ್ ವೀಕ್ ಆಗಿರುತ್ತಾನ ಹೆ ಅ ಹ್ಮ
ಮ ಇದು ಆಯುರ್ವೇದಿಕ್ ಒಳಗಗೆ ಹಂಗ ಲ್ಯಾಬ್ ಅದು ಹಂಗ ಏನ್ ಇರ್ತದ ಲ್ಯಾಬ್ ಲ್ಯಾಬ್
ಮಾಡನ್ ಮಿಕ್ಸ್ ಇರ್ತದ್ರಿ ಜರ ಏನಂದ್ರೆ ಅವರು ಫಿಫ್ಟಿ ಪರ್ಸೆಂಟ್ ಮಾಡರ್ನ್ ಹೇ ನಮ್ಮ ಇಾಬ್ನ ಆಯ್ತು ಪ್ಯಾಕ್ಸ್ಲ್ವಮ್ಮ ಈ ಸಿಿಯರ್ ಮ ಹ ಅವ ಭ ಹೇಳ್ಕೊಡ್ತಾರ ನಮಗ ಹ ಅವ ಆಯುರ್ವೇದ ಟರ್ನಾಗ ಇಲ್ರಿ ಹೆಂಗ ಚೆಕ್ ಮಾಡತಾರ ಯಾವ ತರ ಇಷ್ಟವ ಅಂತೇಳಿ ಇಲ್ಲ ಮತ್ತ ನಮ್ ಫಿಫ್ಟಿ ಪರ್ಸೆಂಟ್ ಹೇಳ್ದ ಯಕಂದ್ರ ಇ ಅವೇ ಹೇಳ್ತಾರೆ ಈ ಆಯ್ತು ಮಂದ ಪಿ ಸಿ ಬಿ ಎಸ್ ಆರ್ ಮತ್ತ ಬಿ ಪಿ ಚೆಕ್ ಮಾಡುದು ಬ್ಲಡ್ ಪ್ರೆಷರ್ ಇವೆಲ್ಲ ಕೊಡ್ತಾರೆ ಚಲೋ ಮಾಡ್ಬೇಕಾಗತ್ತಾ
ಹ್ಮ್ ಹ್ಮ್್ಮ ನೀವು ಆಸ್ ಎ ನಾವ್ ಕ್ವಶನ್ ನಿದು ನೀವು ಆಸ್ ಎ ಆಯುರ್ವೇದಿಕ್ ಸ್ಟೂಡೆಂಟ್ ಅಂತ ಹೇಳದು ಹರಿ
ಹಾ
ಈಗ ಹೌ ಡೂ ಯು ಸೀ ದೀಸ್ ಟೂ ಸಿಸ್ಟಮ್ಸ್ ಇವು ಅಡ್ಡ ಸಿಸ್ಟಮ್ ಒಳ ನೀವ್ ಹೆಂಗ್ ನೋಡ್ತೀರಿ ಮತ್ತತ್ ಇದನ್ನು ಕೆಟ್ಟಲ್ಲ ಇದನ್ನು ಕೆಟ್ಟಲ್ಲ ಒಂದ್ ಲೆಕ್ಕದಾಗ ನೋಡಕತ್ರ ಹಂಗೈತ್ರಿ
ನೋಡಕ ಹತ್ರ ಹಂಗೈ್ರರಿ ಆದ್ರರು ಆಲ್ಮೋಸ್ಟ್ಫ್ಟಿ ಫ್ಟಿ ಪರ್ಸಂಟ್ ಕೊ ವು ಫ್ಟಿ ಅಂದ್ರ ಒ ಏ ಟ್ಂಟಿ ಯಾಕಂದ್ರೆ ಕೊಡ್ರಿ ಎಮರ್ಜನ್ ಬಂತ ಮಾಡತಂದ್ರ ಮಾಡರ್ನ್ ರೆಫರ್ ಮಾಡತೇವೆ ಆಲ್ಮೋಸ್ಟ್ ಯಾವ ಡಾಕ್ಟ್ರಲ್ಲಿ ಮಾಡಡನ್ ರೆಫರ್ ಮಾಡ್ತಾರೆ ಸಡನ್ ಆಗಿ ಆ ಈಗ ಹ್ ಕಚ್ಚೋತಿವಿ ಮನ್ಸ ಉಳ ಲ್ಲ್ ಅಂದ್ರೆ ಆಲ್ಮೋಸ್ಟ್ ಮಾಡರ್ೇ ರೆಫರ್ ಮಾಡ್ ಹಾರ್ ಅಟ್ಯಾಕ್ ಆಯತು ಮಾಡ ಅ್ರೆ ಶಾಕ್ ಟ್ರೀಟ್ಮಂಟ್ ಕೊ ತದ ಆಯುರ್ವೇದ ಹಂಗ ಟ್ರೀಟ್ಮೆಂಟ್ ಇಲ್ಲ ಈ ಕ್ಯಾನ್ಸರ್ ನೋಡ್ರಿ ಕ್ಯಾನ್ಸರ್ ಸ್ಟೇಜಸ್ ಮ ಆಗತಾರ ಈಗ ಆುರ್ವದಿಕ್ ಕ್ಯಾನ್ಸರ್ ಟ್ರೀಟ್ ಮಾಡತದ ಆಲ್ಮೋಸ್ಟ್ ಆದದ್ರ ಅದ ಬಾಳ್ ಟೈಮ್ ತೋತದ ಸೆಟ್ ಆಗಲ್ಲ ಸ್ಟೇಜ್ ಒನ್ಗ ತೊ್ಬೇಕಕ್ ಹಿಂಗ ಆತರಲ್ರಿ ಅದಕ್ ಸ್ವಲ್ಪ ಅದು ಬಿ ನಮ
ಹ್ಮ್ ಹ್ಮ್ ಹ್ಮ್ ಅಂದ್ರ ಆಯುರ್ವೇದಿಕ ನ ಮಾರ್ಡರ್ನ್ತ್ತ ಆಯುರ್ವೇದಕ್
ಆಯುರ್ವೇದಿಕ್ ರೂಟ್ ಕಸ್ಕಲ್ರೀ ನಿಮ್ಗ ಈಗ ತಲಿ ಬಿತ್ ಅಂದ್ರಮಗೆಗ ಸದ ಮಾಡ್ತದ ಮತ್ತೆ ಮುಂದ ಒಂದ್ ತಿಂಗಳ ಬಿಟ್ಟ ತಿಬೇಿ ಬರ್ತದೆ ಆಯುರ್ವೇದಿ ಏ ತಿಲಿಬೇಿ ಅಂದ್ರ ನಿ ಟೈನ್ ತೊೊಂಡ್ರ ಮು ಬ ಮಾಡಕಡ್ತದ್ರ ಹಂಗದ ರ ಫುಲ್ ಹ್ಮ ಫುಲ್ ಅ ಬಡ್ಡೆಗಿನ್ ತಗತ್ತ ಬಡ್ಡೆಗಿನ್ ಕಿತ್ತು ತೆಗತಾರೆ ಕಂಗ ಫುಲ್ ರೂಟ್ ಕಾಸ್ ಕ್ಲಿಯರ್ ಮಾಡ್ಬು ಂದ್ ನಿಮ ತೆಗ ಬ ಬೇಲ್ಲ ಮಾಡ್ತ ಹಂಗ ಅ ಅಷ್ಟ ಒಂದ್ ತಿಂಗ್ ಕರೆಕ್ಟ್ ಏ ೈಮ್ ದಿನಚರಿ ರರುಟಿನ ಯಾವ ತರ ದೋಷ ಹ
ಒಂದ್ ಫಸ್ಟ್ ನಾವು ನೋಡ್ಕೋಬೇಕಂದ್ರೆ ಆಯುರ್ವೇದಿಕ್ ಪ್ರಿಫರ್ ಮಾಡ್ಬೇಕು ಇವಾಗ ಮಾಡನ್ ಪ್ರಿಫರ್ ಮಾಡ್ಬೇಕಂದ್ರೆ ನಾವು ಏನ್ ರಿಸೀಜ್ ಐತಿ ಅದ್ರ ಮ್ಯಾಲ ನಾವು ಆಯುರ್ವೇದಿಕ ಮಾಡರ್ನ್ ಕಂಪೇರ್ ಮಾಡಿ
ಕಂಪೇರ್ ಮಾಡಿ ಸ್ವಪ ನೋಡು ಅಂದ್ರು ಹಿ್ ಸಡನ್ ಆಗಿ ಡಿಸೈಡ್ ಮಾಡಕಏ ಇಲ್ರರಿ ಸ್ವಲ್ಪ್ ನೋಡ್ಬ ಪೇಶಷಂಟ್ ಈಗ ಪರಿಸ್ಥಿತಿ ಅವ್ರದ್ದ ಚೋಲೋ ಅವ್ರದ್ದು ರೋಟಿ ಹೆಂಗ ಅದ
ಒಬ್ಬ್ರೊಬ್ಬರು ಪಾಪ್ ಬಡ್ರರು ಇರ್ತಾರ ಹಿಂಗ ನೋಡಿ ಮಾಡಬೇಕಾಗ್ತ ನಾವುಬೀ್್ ಸಡನ್ ಆಗ ನಮ ನಮ ಡಿಸೈನ್ ತೊಡ್ರಾಗಲ್ಲ ಪೇಶಷಂಟ್ ನಮ್ ಜೊತೆ ಕಾಂಪ್ರಮೈಸ್ ಇದ್ದ ಅಂದ್ರ ಅವ್ ಮಾಡ್ಬೇಕಾಗತ್ರಿ ನೋಡ್ರಿ ಪಂಚಕರ್ಮ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಕೊಡ್ತದ್ರಿ ಕಾಲುಬೇನಿ ಕೈಬನಿ ಅವ ಮಾಡ್ಕೊತೋಗರ್ ಕೊಡ್ಲೇಬೇಕ ಹ ರೀ
ಈಗ ಒಟ್ಟು ಈಗ ಆಯುರ್ವೇದ ಮ ತಂದ್ರೆ ವಾತಪಿತ್ತ ಕಪಾವು ಎಲ್ಲಾ ದೋಷ ಬ್ಯಾಲೆನ್ಸ್ ಮಾಡೋದು ಹ್ತ
ಈ ನೋ್ರ ಮ ಶಲ್ಯ ಸರ್ಜರಿ ಶುಶ್ರತನೇ ಇಂಟ್ರೊಡ್ಯೂಸ್ ಮಾಡಿದವ್ನ ರೀ ಅವ ಆಯುರ್ವೇದ ಮತ್ತಡೆ ಬ ಮಾಡೋಣ ಈಗ ಒ ಫೇಮಸ್ ಆಗಿ ಒ ಮೊನ್ನೆ ಸ್ಟ್ಯಾಚು ನೀಕರೇಷನ್ ಮಾಡ್ಯಾರ ಒಲ್ಲಿ್ದಲ್ಲಿದ್ದಾಗ ಹ್ಮ ಈಗ ಎಲ್ಲ ಈಗ ಎಲ್ಲೋ ಮುಂದ ಈಗ ಬರಕತ್ತ
ಮತ್ ಆಯುರ್ವೇದಿಕ್ ಒಳವರು ಮತ್ತ್ ಬಾಳ್ ಸರ್ಜರಿ ಇಲ್ಲ ಅಂತಾರಲ್ರಿೀ ಅವಲ್ಲ
ಸೈಡ್ ಎಫೆಕ್ಟ್ಸ್ ಇಲ್ರರಿ ಸೈಡ್ ಎಫೆಕ್ಟ್ಸ್ ಜೀರೋರ ಆಯುರ್ವೇದಕ್
ಸೈಡ್ ಎಫೆಕ್ಟ್ ಅಲ್ರರಿ ಸರ್ಜರಿ ಅದೆ ಎಲ್ಲಾ ಈಗ ಮಾಡರ್ನ್ ಎಲ್ಲ ಸರ್ಜರಿ ಮಾಡ್ಬಹುದು ನಮ್ಗ್ ಮತ್ತ್ ಓಪನ್ ಹಾರ್ಟ್ ಸರ್ಜರಿ
ಬರ್ಬೋದ್ರೀ ಆಯುರ್ವೇದಿಕ್ ನೀ ಮಾರ್ಬೋದ್ರೀ ಫಿಫ್ಟಿ ಪರ್ಸೆಂಟ್ ಅಂದ್ರ ಬಾಳ್ ಮೈನಸ್ ಸರ್ಜರಿ ಸಿಸ್ಟಮ್ ಮಾಡ್ಬೋುದು ಮೇಜರ್ ಸರ್ಜರಿ ಮಾಡ ಬರಲ್ ಲ್ರೀ ಅದು ಮಾಡ್ಬೋದ್ರ ಅದ ಈಗ ಮುಂದ್ ಮಾಡ್ತಾರೆ ಈಗ ಆಯುರ್ವೇದಿಕ್ ದೂ ಕೊಡ್ತಾರೆ ಈ ಮುಂದ್ ಕೊಡ್ತೀನ ಅಂದ್ರ ಇಡ್ಲೇ ಬೇಕ್ರಿ ಹಂಗ ಡಾಕ್ಟ್ರನ ಕಂಪ್ರಮೈಸ್ ಇರಲ್ರರಿ ಯಾಕಂದ್ರಿ ಸಡನ್ ಆಗಿ ಹ್ಮ್ ಸಡನ್ ಆಗಿ ಈಗ ಮಾಡಂದರು ಯಾರು ಇ ಇಲಿಲ್ಲ ಮಾಡಿಲ್ಲ ಅಂದ್ರ ಹಾರ್ ಸರ್ಜರಿ ಮಾಡಿತ್ತ ಅಂದ್ರ ಆಯುರ್ವದಿಕ್ ಧವನಿ ಮಾಡ್ಬೇಕಕ್ತದ ರೀ ಎಮರ್ಜೆನ್ಸಿ ಕಂಡೀಷನ್ ಈಗ ನೋಡ ಆ ಹಾಸ್ಪಿಟಲ್ ನ ಯಾರಿಲ್ಲ ಆಯುರ್ೇದಿಕ್ಡಾಕ್ಟರ್ ಇರರು ಈ ಅವನಿಗೆ ಎಮರ್ಜನ್ಿ ಇತ್ತಂದ್ರ ಆ ಟಮ್ ಮಾಡಬೇಕತದ ಇವಾಗಿನ ಕೇಸಸ್ ಅವಾರ ಒಂದಿಷ್ಟು ಅದ್ರ ಪ್ರಕಾರಾನೇ ಹೋಗ್ಯರ ಅವರಲ್ಲಿ
ಹ್ಮ್ ಹ್ಮ್ ಹ್ಮ್
ಮಾಡೋಕೆ ಬರಲ್ಲ ಮಾಡ್ಬೇಕಾಗತ್ತ ಪಾಪ ಒಂದ ಜೀವ ಪೇಶಷಂಟ್ ಜೀವ ಇರುತದ ಅಲ್ಲಿ ಹಿಂದ ನೂರು ಮಂದಿ ಇದ್ದಿರ್ತಾರ ಅವನಿಂದ ಕಲೆಕ್ರ್
ಮತ್ತೆ ನೀವು ಆಯುರ್ವೇದಿಕ್ ಅಂತೂ ಮಾಡರ್ನ್ ಟ್ರೀಟ್ಮೆಂಟ್ ಕೊಡಕ್ ಬರಲ್ಲ
ಬರತ್ರಿ ಹೆಂಗೇನಿಲ್ಲ ಅಲೋ್ ಅದಾರಿ ಹೆಂಗ ಕೊಡಾಕ್ ಏನಿಲ್ಲ ಕೊಡ್ಬೋದು ಹಾ
ಮತ್ತ ನಾವ ಒಂದ್ಸಲ ನ್ಯೂ ಜೈನ್ ನೋಡಿದ್ದೆ ಒಬ್ರು ಮೇಡಮ್ ಇಲ್ಲೇ ಕರ್ನಾಟಕ ಉತ್ತರ ಕರ್ನಾಟಕ ಸೈಡ್ ಏನು ಹಂಗ ಟ್ರೀಟ್ಮೆಂಟ್ ಕೊ ಕೊಟ್ಟಿದ್ರು ಅವ್ರ ಕಂಪ್ಲೇಂಟ್ ಕೊಡೋನಾ ಏನೋ್ರೀ ಮೂವತ್ ಸಾವಿರ ಫೈನ್
ಅದೇ ಪುರಾ ಮಾಡನ್ ಯೂಸ್ ಮಾಡತ್ತಂದ್ರೆ ನಡಲ್ ಅಲ್ಲ ಆಯುರ್ೇದಿಕ್ ಗುಳಗಿಗಳು ಇವು ಎಲ್ಲ ಇಡಬೇಕು ಅವು ಬಿಟ್ಟ ಟ್ರೀಟ್ಮೆಂಟ್ ಕೊಡ್ಬೇಕಂಗೆ ಬರೀ ಮಾಡಾನೆ ಮಾಡ್ಕೊತ ಹೋಗರ ಹ ಹಾ ಸಡನ್ ಆಗಿ ಎಮರ್ಜೆನ್ಸಿ ಇ ಅಂದ್ರೆ ಅವ್ರಿಗೆ ಮಾಡಡನ್ಯ ಆಗಿರ ಫರ್ ಮಾಡಿ ಟ್ರೀಟ್ ಮಾಡ ಈಗ ಏನೇ ಇಲ್ಲ ಅಂದ್ರೆ ಆಯುರ್ವೇದಕ್ ಆರಾಮ್ಂದು ದೋಷ ದಿನಚರಿ ರೂಟೀನ್ ನೋಡ್ಕೊಂಡ್ ಮಾಡ್ಕೊಂಡು ಆಯುರ್ವೇದಕ್ ್ರಟಮಟ್ಬೇಕು ಚಲೋ ಅ